ಹಲೋ
ಹಲೋ ಏನ್ಲ ಮಗ ವೆಂಕ ಆರಾಮಾ
ಆರಾಮ್ ನೋಡಪ್ಪ ಎಲ್ಲಿದ್ದಿ ಏನು ಮಾಡ್ತಿದ್ದೀ ಏನು ಭಾಳ ದಿವಸಕ್ಕೆ ಕಾಲ್ ಮಾಡಿದ್ದಿ
ಏನಿಲ್ಲ ಮಗ ಸುಮ್ಮನೆ ಹಚ್ಚಿತ್ತು ಹಂಗೆ ಏನು ಅಷ್ಟ ಎಷ್ಟ ದಿನ ಆಯ್ತು ಫೋನ್ ಮಾಡಿದ್ದಿಲ್ಲ
ಹೌದಾ
ಹ್ಮ ಹೆಂಗ ನಡತಿದೆ ಸಮಾಚಾರ ಏನ್ ಅರಮೈದಯ
ಆರಾಮಿದೇನಪ್ಪಾ ನೀ ಏನ್ ಆರಾಮ ಇದಲ್ಲ ಏನ್ ಸಮಾಚಾರ ಅನಕ ಆರಾಮ ಇಲ್ಲೇ ನಮ್ಮ ಅಕ್ಕನ ಮನೇಲಿದೆ
ಹೌದಾ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಮತ್ತೆ ಹೆಂಗ್ ನಡಿತಿದೆ ಲೈಫು ಏನು
ಏನಿಲ್ಲ್ ನೋಡು ಲೈಫ್ ಅನ್ನೋಕ ಆರಾಮ್ ಕಾಲೇಜ್ ಮುಗಿದಿದೆ ಇವಾಗ
ಹ್ಮ್
ಹ್ಮ್ ಮುಂದೆ ಯಾವ ಕೋರ್ಸ್ ಮಾಡಬೇಕಂತ ಗೊತ್ ಗೊತ್ತಾಗ್ತಿಲ್ಲ ಅದಕ್ಕೆ ಎಲ್ಲೇ ನಮ್ಮ ಅಕ್ಕೋ ನೋಡ್ ಬಳಿ ರಾಯಚೂರ್ ಬಲ್ಲಿ ರಾಯಚೂರ್ದಾಗಿದ್ದೆ. ಊರಾಗ್ ಬೇರೆ ಹ್ಮ್ ಊರಾಗ್ ಬೇರೆ ಏನು ಕೆಲ್ಸ ಇರ್ಲಿಲ್ಲ.
ಹ್ಮ್ ಹ್ಮು ಹ್ಮು.
ಎಲ್ಲಿ ಬೇರೆ ಕಡೆ ಟ್ರಿಪ್ಪಿಗ್ ಹೋಗಮ್ಮ ಅಂತ್ ಆತರ ಏನೋ ಪ್ಲಾನ್ ಮಾ ಹೋಗಮ್ಮ ಅಂತೇಳ್ತಿದ್ಳು ನಮ್ಮಕ್ಕ
ಹ್ಮೂ.
ಟ್ರಿಪ ಅದಕ್ಕೆ ಸರಿ ತಗೊ ಅಕ್ಕ ಅಂತ್ ತೇಳಿ ಬಂದಿದೆ ಇಲ್ಲೇ ಇದ್ದೀನ್ ನಮ್ ಅಕ್ ನವ್ರ್ ಬರ್ಲಿ ಹೊರಗಡೆ
ಹೌದೆನಾ? ಮತ್ತೆ ಈಗಾ ಇದು ಇದು ಬಿಟ್ರ ನೋಡು ವೆಟರ್ನರಿ ಚಲೋ ಅದಂತೆ ವೆಟರ್ನರಿ ಮತ್ ಮಾಡಲ್ಲ.
ವೆಟ್ರನರಿ ಎಲ್ ಮಾಡ್ತಿ ಗು ಯದೋ ಏಜ್ ಲಿಮಿಟ್ ಆಗಿದೆ ಅಲ್ಲ ನಮ್ದು ಏಜ್ ಟ್ವೆಂಟಿ ವನ್ ಇದೆ ಅವ್ರು ವಿಯೆಜ್ ಟ್ವೆಂಟಿ ಇರ್ಬೇಕು.
ಹೌದಾ?
ಹ್ಮೂ ಟ್ವೆಂಟಿ ಇಯರ್ಸ್ ಒಳಗಡೆ ಮಾಡಿರ್ಬೇಕು. ನಂದ್ ಬರಲ್ಲ ನಂದು ಇವಾಗ್ ಎರ್ಡ್ ಸಾವಿರದ ಅನ್ನೊಂದ್ ಐತಿ ಮುಗಿತ್ ಇವಾಗ. ಆ ಟ್ವೆಂಟಿ ವನ್ ನಡಿತಾ ಇದೆನಾ ನಗ.
ಅಂದ್ರ ಬಾಳ ಇದಾಯ್ತ್ ಬಿಡ
ಹ್ಮೂ ಬರಲ್ಲ ಅದಕ್ಕೆ ಸುಮ್ಬಿಟ್ಟಿನಿ ಇವಾಗ್ ನರ್ಸಿಂಗ್ ಮುಗ್ದಿದೆೆ
ಮತ್ತೆ
ಹ್ಮ್ ಮುಗ್ದಿದೆ ಇಲ್ಲೆಲ್ಲಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ಹುಡ್ಕ ಕೇಳಕೊಂತೀನಿ.
ಹ್ಮ್ ಹ್ಮ್ ಹ್
ಹ್ ಇಲ್ಲೇ ರಿಮ್ಸಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಇಲ್ಲ ಮಾಡಿ ಇಲ್ಲೇ ನಮ್ಮ ಅಕ್ಕನಲ್ಲೇ ಗೌರ್ಮೆಂಟ್ ಆಗಿದೆ ಅಲ್ಲೇ ಹೊಂಟ ಹೋಗ್ತಾಳ.
ಕಲ್ಯಾ
ಹಾ ರಿಮ್ಸ ಅಲ್ಲಿ ಹಂಗೆ ಇಬ್ರು ನಂಗೆ ಡ್ಯೂಟಿ ಮಾಡಿದ್ರ ಆಯ್ತ ಅಂತೇಳಿ ಇಲ್ಲೇ ಇದ್ದೀನಿ.
ಪರ್ ಎಲ್ಲ ಮಾಡಿದ್ರ
ಹ್ಮ ಇಲ್ಲೇ ಮಾಡ್ಕೊಂತೀವಿ ಮತ್ತೇನ್ ಮಾಡ್ತಿ. ಇದ್ ಪ್ರೈವೇಟ್ ಹೋಬ ಅಂದ್ರೆ ಮತ್ತೆಲ್ಲ ಬರೀ ಐದ್ ಸಾವ್ರ ಆರು ಸಾವಿರ ಕೊಡ್ತಾರೆ ಎಲ್ಲಿ ಗುರು.
ಪ್ರೈವೇಟ್ಗ್ ಹೋಗಕ್ ಹೋಗ್ಬೇಡ ಸುಮ್ನೀನು. ಪ್ರೈವೇಟ್ ಹೊಗರೆ ಸುಮ್ನೆ ಕೆಲ್ಸ ಅದು ಇದು ಜಗ್ಗಿ ಮಾಡ್ಸ್ಕೊಂತಾರೆ ನಮ್ ಕೈಲಿ.
ಹ್ಮ ಕೆಲಸ ಮಾಡ್ಸಕಾಂತರ ವಾಯ್ಡ್ ವಿರಾಲಗು ಅದಕೆ ಸುಮ್ನೆ ಎಲ್ಲಿ ಇರ್ತಿ ಹ್ಮ್ ಕೆ
ಅಷ್ಟೇ ಸುಮ್ ನಾಲೆಜ್ ಗೋಸ್ಕರ ಹೋಗ್ಬೇಕು
ಅ ಆಗುತ್ತ ಕಾಂಟ್ರಾಟ್ ಬೇಸ್ ಇಲ್ಲಾಂದ್ರೆ ಅಲ್ಲೇ ಹೊರಗಡೆ ಹೋಗ್ಬೇಕು ಹೊರಗಡೆ ಹೋಗ್ಬೇಕಂತ ಪ್ಲಾನ್ ಐತ್ ಬಟ್ ಏನಾಗುತ್ತೆ ಹ್ ಅದ್ರ ಬಗ್ಗೆ ಏನ ಏನ್ ಯೋಚನೆ ಮಾಡ್ ಡೆಲ್ಲಾ ಇ ಪ್ರೆಸೆಂಟ್ ಮುಗಿತಲ್ಲಾ ಅದು ಸಲಗೆ ಬಂದೇನಿ ಇಲ್ಲಿ ಹ್ಮ್
ನಿಮ್ ಇವ್ರ ಇದಲ್ವಾ ನಿಮ್ ಕಾಕಾ ಅವರು ನಿಮ್ ಅವ್ರ ಕೇಳ್ಬೇಕಲ್ಲ ಏನನ ಸ್ ಸ್ವಲ್ಪ ಎಲ್ಲ ಪರಿಚಯ ಇರ್ತಾರೆ ಕಡಿ ಕಡಿ ಪರಿಚೆ ಸ್ವಲ್ಪ ಮಾಡಿ ಕೊಡ್ತಾರೆ
ಅದೇ ಇದರೆ ಬಿಡು ಆದ್ರೆ ಅದೇ ಅಮೌಂಟ್ ಅಷ್ಟೇ ಕೊಡ್ತಿದಾರ ಅಷ್ ಕೊಡ್ತಾರ ಹಂಗಂಗ ಅಂತ ಹೇಳ್ತಿದಾರ ಅವ್ರನು ಕೇಳಿದೆ.
ಹ್ಮ್
ಹ್ಮ್ ನೀನ್ ಅಲ್ಲಿ ಹೋದ್ರು ಕೂಡ ಅದೇ ಸೇಮ್ ಖರ್ಚಗಿ ಅಷ್ಟೇ ಉಳಿತದ ಇಲ್ಲ ಇದ್ರು ಕೂಡ ನಾ ಅಷ್ಟೇ ಉಳಿತದ ಹಂಗಂತ ಹೇಳ್ತಿದರು ಹೇಳಕತಾರ ಅದಕ್ಕೆ ಇರ್ಲಿ ಬಿೂಡಪ್ಪ ಮತ್ತೆ ಯಾಕಾ ಕೆರೆಕಿರೆ ಅಂತೇಳಿ ಇಲ್ಲೇ ನೋಡೋಂ ತಗೋ ಅಂತೇಳಿ ಇಲ್ಲೇ ಇದ್ದೀನಿ
ಹೌದೆನು
ಹ್ಮ್ ಮತ್ ಟ್ರಿಪ್ಗೆ ಹೋಗಿ ಬರಮ ಅಂತ ಹೇಳೆ ಥರ ಆಮೇಲೆ ನೋಡಮ್ ತಗೋ
ಯಾವ್ಯಾವ ಕಡೆ ತೀರ ಟ್ರಿಪ್ಗೆ
ಹೇ ಎಲ್ಲ ಹೋಗ್ಬೇಕ ಈ ಕಡೆ ಸಮೀಪ ಸಮೀಪದಲ್ಲಿ ಎಲ್ಲಾದ್ರೂ ಅವಕಡೆ ಹ್ಮ್ ಶಿವಮೊಗ್ಗ ಆ ಕಡ್ ಯೆ
ಶಿವಮೊಗ್ಗ ತು ಬಿಡು ಗುರು ಅದು ಜೋಗ ಫಾಲ್ಸ್ ಹೊಂದ್ ಬಿಟ್ರಿ ಮತ್ ತ್ ಅದು ಈಗ ಇನ್ನು ಸ್ವಲ್ಪ ದಿನ ಬಿಟ್ಟುುರಿ ಈಗ ಮಳೆ ಸೀಸನ್ ಬರುತ್ತಲ್ಲ ಹ್ಮ್ ಅವಗೋದ್ರೆ
ಅವಾಗ ಸ ನಮ್ ನಾನ್ ನಾ ರಜದಲ್ಲಿ ಇರ್ತೇನೆ ನ ಅಕ್ಕ ರಜ ಇರಲ್ಲ ಇವಾಗ ಅಕ್ಕ ಅಕ್ಕಗೆ ರಜೆ ಕೊಟ್ಟಿದ್ದಾರೆ
ಹ್ಮ್ ಹ್ಮ್ ಹ್ಮ್ ಹ್ಮ್
ತಲೆಗೆ
ಹೌದನಾ
ಹ್ಮ್ ಒನ್ ವೀಕ್ ಈ ಕಡೆ ಅಂದ್ರೆ ಈ ಕಡೆ ಎಲ್ಲೋ ಹೊಯ್ ಬರ್ಬೇಕು ಈ ಕಡೆ ಬೇರೆ ಕಡೆ ಮಂಗ್ಳೂರ್ ಆಗ್ಲಿ ಉಡುಪಿ ಮಣಿಪಾಲ
ಹ್ಮ್ ಹ್ಮ್ ಹ್ಮ್
ಹ್ಮ್ ಆ ಕಡೆ ಅ ಚಲ ಚಲೋ ಪ್ಲೇಸ್ ಇದ್ದಲ್ಲಿ ಹೋಯ್ ಬಂದ್ ಬಿಡ್ಬೇಕು.
ಹ್ಮ್ ಉಡುಪಿ ಅದು ಮುರುಡೇಶ್ವರ
ಹ್ಮ್ ಆ ಕಡೆ
ಆಗುಂಬೆ ಹೋರಿ ಪ್ಲಸ್ ಆಗಂಗ
ಹ್ಮ್ ಆಗುಂಬಿ ಹೋಗ್ಬೇಕು ಕಾರ್ ಇದೆ ಕಾರ್ ಮಾಡ್ಕೊಂಡು ಹೊಂಟಿವಿ
ಹೌದಾ ಯಾರು ನಿಮ್ದ ಸ್ವಂತಕಾರ ಏನ್ ಮಾಡಿ
ಸಂತೆ ಇಲ್ಲ ನಮ್ಮ ದೋಸ್ತುಂದೇ ಆ ಅದೇ ಆ ಒಂದು ಲೆಕ್ಕ ಮೇಲೆ ಹೂ ತಗೊಂಡ್ ಹೊಂಟೀನಿ.
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್
ನಮ್ಗು ಕೇಳಬರು ಅಂದ್ರೆ ಮತ್ತೆ ಮತ್ತ ಇದು ಕಾರ್ ನಾವು ನಾವು ಹೊಂಟೀವಿ ನಾವ್ ಫ್ರೆಂಡ್ಸ್ ಎಲ್ಲ
ಹ ಆಯ್ತು ಹೇಳು ಯಾವಾಗಂತ ಡೇಟು ನಾ ಹೇಳ್ತೀನಿ
ಹ್ಮ್ ಅಂದ್ರೆ ಹೆಂಗ ಒಂದ್ ಲೆಕ್ಕ್ದು ಅಂತನ ಏನ
ಹ್ಮ ಒಂದ್ ಲೆಕ್ಕದಲ್ಲಿ ಕೊಡುಸ್ತೀನ್ ತಗೋ ಯಾಕ್ ಟೆನ್ಶನ್ ಹಾ ಹಂಗೇನಿಲ್ಲ ನಾ ಕೊಡುಸ್ತೀನಿ. ಅಯ್ಯೊ ನಾನು ನಮ್ಮ ದೋಸ್ತರ ಅಂತೇಳಿದ್ರೆ ಆಯ್ತು
ಹ್ಮ್
ಹ್ಮ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಅಂದ್ರೆ ಏನು ನಿಮ್ ಅ ಅಂದ್ರೆ ಆ ಎಷ್ಟು ಕಾರ್ ಒಂದು ಎರಡ್ ಮೂರ್ ವರ್ಷ ಆಯ್ತು ತಗೊಂಡು ಆ ತಗೋಳ
ಇಯ್ ಅವತ್ತಿನ ಕಾರ್ ವರ್ಷಕ್ಕೆ ಒಂದು ಚೇಂಜ್ ಮಾಡ್ತಾನ ಎರಡು ವರ್ಷಕ್ಕೆ ಚೇಂಜ್ ಮಾಡ್ತಿರ್ತಾನ
ಹ್ಮ್ ಹ್ಮ್ ಅಂದ್ರ
ಹ್ಮ್ ಸವೆನ್ ಹ್ಮ್ ಎಕ್ಸ್ಪೀರಿಯನ್ಸ್ ಆದ್ರೆ ಸವೆನ್ ಸೀಟ್ ಹಿಂದಾದದ
ಸೆವೆನ್ ಸೀಟ ಇಂದ, ಹ್ಮ ಅಂದ್ರೆ ಹೋಗೋದಲ್ಲ ಒಂದೆಂಟು ಜನ ಹಂಗ.
ಹಾ, ಏಳು ಸೀಟ ಇರುತ್ತೆ. ಎಂಟ ಜನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೋದು ಹ್ಮ್ ಆರಾಮ ಕಂಫರ್ಟಬಲ್.
ಅಂದ್ರೆ, ಕೇಳೋ ಗುರು ನಮಗ ಒಂದ ದಿನ ನಾನು ಹೇಳ್ತೀನಿ ನಿನಗೆ.
ಹಾ ಹ್ಮ ಆಯ್ತ ತಗೋ ಕೇಳ್ತೀನಿ. ಹೋಗೋ ಟೈಮ್ ನನಗೆ ಹೇಳು ನಾ ಹೇಳ್ತೀನಿ ಅವ್ರಿಗೆ ಎಷ್ಟು ನಾ ಕೊಡುಸ್ತೀನಿ ಅಂತ ಅವ್ರಿಗೆ, ಎಷ್ಟ ಅಂತ.
ಹ್ಮ್
ಹ್ಮ್, ಅದೇ ಹತ್ತು ರೂಪಾಯಿನ ಅಷ್ಟೊ ನಡಕತವ ಅಂತ ಕಿಲೋಮೀಟರ್ ಹಾದು ಹ್ಮ್, ಎಂಟ ರೂಪಾಯಿ ಆತರ ಎಂಟು ಆತರ ಕೊಡಸ್ತೇನ
ಇದೇ, ಪಾಡಲ್ಲ ಗುರು ಇದು ಬಸ್ಸಗೆ ಎದಕ್ಕೆ ನ ಹೋಗಿದ್ರಂದ್ರೆ ಅಂದ್ರೆ ಈಗ ಅದೇ ಗೌರ್ಮೆಂಟ್ ಬಸ್ ಹಿಡ್ಕೋ ಎಷ್ಟು ಒಂದ ಕಿಲೋ ಮೀಟರ್ಗೆ ಮೂವತ್ತ ಎಂಟ ರೂಪಾಯಿ ಮೂವತ್ತು ರೂಪಾಯಿ ಎಂ ಮೂವತ್ತುಏಳು ರೂಪಾಯಿ.
ಹ್ಮ ಮತ್ತೆ
ಹ್ಮ್ ಇದೇ, ಪಾಡಲ್ಲ ಕಡಿಮೆ ರೊಕ್ಕದಾಗ ಹೋಗ್ ಬರ್ ಹೋಗ್ ಭರ್ ಬರ್ಬೋದು
ಹ್ಮ್, ಎಲ್ಲಿ ನಮ್ ದೋಸ್ತ ಹನ್ನೆರಡು ರೂಪಾಯಿ ಕಿಲೋಮೀಟರ್ ಬೇರೆ ಕಡೆ ನಮ್ಮನ್ ಬಿಟ್ಟು ಬೇರೆ ಕಡೆ ಯಾರ ಅಂದ್ರೆ ನಮಗೆ ಇಷ್ಟು ಕಮ್ಮಿ ಮಾಡ ತಾನ ಬೇರೆ ಬೇರೆಯವರು ಯಾರಿಗೆ ಕಮ್ಮಿ ಮಾಡಲ್ಲ. ಹನ್ನೆರಡು ರೂಪಾಯಿದಾಗ ಹೋಗಿ ಬರ್ತಾನೆ, ಬಾಳ ಬಾಳ ತಿರುಗಾಡಿ ಏನಪ್ಪಾ. ಬಾಳಂದ್ರ ಬಾಳ ತಿರುಗ್ಯಾಡಾನಾ ಬರೆ ಲೋ ಆ ಕಡೆ ಈ ಕಡೆ ಎಲ್ಲಾ ಬಾಳ ಹೊಡ್ದಾನ. ಮತ್ತ ಯಾವ್ದ ಒಂದ ಟ್ರಿಪ್ ಸಿ ಸಿಕಿತಂದ್ರ ಹಂಗೆ ಮನ್ಯಾಗ ಗಿನ್ಯಾಗ ಅಕಾಡಿ ಈಕಡೆ ಮಹಾರಾಷ್ಟ್ರಗಂತ ತಗೊಂಡ್ ಹೋಗ್ತಾನ.
ಹೌದೇನಾ.
ಹ್ಮ್, ಒಂದ್ ಕಾರನ್ನ ಬಿಟ್ಟ ಬರಕಿತ್ತಂದ್ರೆ ಆಯ್ತು, ಅವನ ಒಬ್ನ ಹೋಗಿಬ ಬಿಟ್ಟಗೆ ಸರ್ ಟ್ರೈನ್ ರಿಟರ್ನ್ ಬಂದ್ಬಿಡ್ತಾನ ಎಲ್ಲಾ ಊಟ ಗೀಟ ರೂಮ್ ಬಾಡಿಗೆ ಗೀಮ್ ಬಾಡಿಗೆ ಎಲ್ಲ ಅವರದೇ.
ಹ್ಮ್ ಹ್ಮ್ ಹ್ಮ್ ಹ್ಮ್
ಸುಮ್ಮ್, ಹೋಗಿ ಬಿಟ್ಟು ಬರೋದಷ್ಟೇ ಆ ಪ್ಲೇಸಿಗೆ ಹೋಗಿ ಟಚ್ ಮಾಡಿ ಬಂದ್ಬಿಡೋದಷ್ಟೇ.
ಹೌದಹೌದಹೌದು
ಹ್ಮ್
ಆಯ್ತಾ, ಊಟ ಗಿಟ ಮಾಡ ಮಾಡಿದ್ಯಾ ಇಲ್ಲ
ಹ್ಮ್, ಊಟ ಮಾಡಿನೇ ಇಲ್ಲ ಹೊರಗಡೇ
ಹೌದಾ
ಹ್ಮ್.
ಹ್ಮ್ ಹ್ಮ್ ಒಂದ್ ಸ್ವಲ್ ಪ ಬಟ್ ಬಡ್ಡಿಗೆ ರೊಕ್ಕ ಬೇಕಾಗಿರ್ತದ.
ಹೌದಾ ಎಷ್
ಒಂದ್ ಐವತ್ ಸಾವ್ರ ಬೇಕಾಗಿತ್ತಾ?
ಐವತ್ ಸಾವ್ರ ಹ್ಮು ಸ್ವಲ್ಪ್ ಲೇಟ್ ಆಗುತ್ತೆ ಬ್ರೊ.
ಹೌದಾ?
ಹ್ಮೂ ಏನ್ ಅರ್ಜೆಂಟ್ ಬೇಕತ್ತ?
ಅರ್ಜೆಂಟ್ ಅನ್ನದ್ ಕಿನ ಒಂದ್ ಎರಡ್ ಮೂರ್ ದಿನ ನಾಕ್ ದಿನ ಹೋಗುತ್ತೆ. ಹ್ಮ್ ಒಂದ್ ವಾರ ಒಂದ್ ವಾರ ಅಂದ್ ಹೋಗತ್ನ.
ಹೂ ಒಂದ್ ವಾರ ಅಂದ್ರೆ ಓಕೆ ತಗೊ ಮತ್ ಯಾರತ್ರುನು ಅಡ್ಜಸ್ಟ್ ಮಾಡಿ ಕೊಡ್ತೇನೆ.
ಹ್ಮು ಅಡ್ಜಸ್ಟ್ ಮಾಡುವ ಮೂರ್ ಬಡ್ಡಿ ಯಂಗ ಇಲ್ಲ ಅಂದ್ರ ಎರ್ಡ್ ಬಡ್ಡಿ ಹಂಗ್
ಹ್ಮು ಆಯ್ತ್ ತಗೊ ಇಸ್ಕ ಬಂದ್ ಕೊಡ್ಸ್ತೀನ್ ತಗೊ ಯಾರ್ ತಂದ್ರೆ ಹೇಳ್ತಿನ್ ತಗೋ. ಹಾಆ. ಇಲ್ಲೇ ನಮ್ದ್ ಹತ್ನ್ಯಾ ಕಾರ್ ಬರ್ತದ ಕಾರ್ ತಗೊಂಬರ್ತಾನ ಅವಾಗ್ ಅಂಗೆ ಕೇಳ್ಬೇಕ್ ಅವ್ನ ಇವಾಗ್ ಐತೆ ಇವಾಗ್ ನಾವುನೂ ಹ್ಮು. ಹ್ಮ್ ಯೋ ನಾವೂನು ಇವಾಗ ಆ ಇವಾಗಾಯ್ತು ನಾವು ಟ್ರಿಪ್ಪಿಗೆ ಹೊಂಟಿವಲ್ಲ ಅದ್ರ್ ಸಲುವಾಗಿ ಇವೆಲ್ಲ ನಮ್ಗ್ ಬೇಕಾಗ್ತಿರ್ತದಲ್ಲ.
ಹ್ಮ್ ನಿಮ್ ಅಲ್ಲಿ ಇಲ್ಲಾ ನಿನ್ ಬಲಿ ಇದ್ರ? ಕೊಡು ಇಲ್ಲ ಅಂದ್ರೆ ಬೇರೆ ಅವ್ರ್
ಕ್ಯಾ ಬೇರು ಬಲಿ ಇಸ್ಕೊಡ್ತಿನ್ ಬೇರ ಬಲಿ ಇಸ್ಕೊಡ್ತಿವ್ ನಂಬಲ್ಲಿ ನೀವಾಗಲ್ಲ ಅದೇ ಟ್ರಿಪ್ ಗ್ ಹೋಂಟಿವಲ್ಲಾ ಅವ್ ಇವಾಗ ಬೇಕಾಕಿರ್ತಾವ ಅದಕ್ಕೆ
ಊ ಹ್ಮ್
ಹ್ಮ್
ನೋಡ ಒನ್ ಬಲ್ಲಿ ಇತ್ರ ಒಂದು ವಾರದಾಗ ಇಸ್ಕೊಡು.
ರಿಟರ್ನ್ ಯಾವಾಗ ಮಾಡ್ತಿ?
ಮತ್ತೆ ರಿಟರ್ನ್ ಒಂದು ಎರ್ಡ ತಿಂಗ್ಳ ಆಗುತ್ತೆ ಎರ್ಡ ತಿಂಗ್ಳ ಒಂದ್ ತಿಂಗ್ಳ ಎರ್ಡ ತಿಂಗ್ಳ ಅಂತಡಿ ಹೆಚ್ಚು ಕಮ್ಮಿ ಹಾ ಸರಿ ಬೇಕಾಗಿತ್ತು ಮನೇಲಿ ಪ್ರಾಬ್ಲಮ್ ಆಗಿ ಸ್ವಲ್ಪ ಹಾಸ್ಪಿಟಲ್ಗೆ ತೋರ್ಸ್ಬೇಕು
ಹೌದಾ ಸರಿ ಸರಿ ಇಸ್ ಕೊಡ್ತಿನ್ ತೊಗೊ
ಹ್ಮ ನೋಡ ಸ್ವಲ್ಪ ಇಷ್ಟ ಕೊಡುವ ಇಸ್ ಕೋಡ್
ಹ್ಮ್ ಇಸ್ ಕೊಡ್ತಿನ್ ತೊಗೊ ನನ್ ಫೋನ್ ಮಾಡ್ತಿನ್ ತೊಗೊ ಯನ್ ನಂಬ್ರ ಹ
ನಿನ್ಗೆ ದೋಸ್ತಪ ನಮ್ ದೋಸ್ತ ಅದನಂತ ಒಂದ್ ಮಾತ್ ಕೇಳ್ಬೇಕು ಅಂತ ಮಾಡಿದ್ದೆ
ಹ ಹಂಗೇನಿಲ್ಲೋ ಕೇಳ ನಾ ಬೇಡ ಅಂತ ನಾನ
ಹ್ಮ
ಇಸ್ಕಡ್ತನ್ ತಗ ಏನು ನಾಳೆ ಬರ್ತಾನ ಇಲ್ಲಾಂದ್ರೆ ಇವಾಗ ಏನು ಮಕ್ಕೊಂಡಿರ್ತಾನ ಟೈಮೇ ಅದ
ಹ್ಮ್ ಹ್ಮ್
ಹ್ಮ ನಾಳೆ ಬಂದಾಗ ಕೇಳ್ತನಿ ಇಸ್ ಕೊಡ್ತಿನ್ ತೊಗೊ ಅದೇ ಅಮೌಂಟ್ ನಿನ್ ಇದಗ್ ಬಂದಿದ್ದ ಅಮೌಂಟ್ ಆದ್ರ ಕೊಡ ಅಂತ ನಾನೆ ಇದ್ರಾಗ ನಾಳೆನೀನ್ ಫೋನ್ ಪೇ ಮಾಡಿಬಿಡ್ ಹಾ ಸರಿ ತೊಗೊ